ಹಲೋ ಹಲೋ
ಹಾ ಹಲೋ ಮನ ಮ್ರ ಹೇಳ್ರಿ
ಆರಾಮಿದೀರಮ್ಮ
ಹಾ ಆರಾಮಿದೀವಿ ನೋಡ್ರಿ ಮೇಡಮ್ರೆ ನೀವರಾಮಿದ್ದೀರಾ
ಹಾ ಆರಾಮಿದೀವಮ್ಮ ಏನ್ ಮಾಡ್ತಾ ಇದ್ರಮ್ಮ ಮನೇೆಯಲ್ಲಿ
ಹ ಈಗ ಮನೆಯಲ್ಲೇ ಇದೀವಿ ನೋಡ್ ಮೇಡಮ್ ಅ್ರ ಇವಾಗ ಟೈಲರಿಂಗ್ ಮಾಡ್ತಾ ಇದೀವಿ ಮೇಡಮ್ ಮನೇೆಯಲ್ಲಿ
ಓಹ ಮನೆಯಲ್ಲೇ ಕುತ್ಕೊಂಡು ಟೈಲರಿಂಗ್ ಮಾಡ್ತಾ ಇದ್ದೀರಮ್ಮಾ
ಹಾ ಹೌದ್ರಿ ಮೇಡಮ
ಒಳ್ಳೇದಮ್ಮ ಏನೇನ್ ಹೊಲಿತಾ ಇದ್ದೀರಮ್ಮ
ಆ ಚೋಲಿ ಒಲಿತೀವಿ ಮೇಡಮ್ ಬ್ಲೌಸ್
ಹ್ಮ
ಮತ್ತ ಡ್ರೆಸ್ಸ ಮತ್ತೆ ಇವು ಸೀರಿ ಕುಚ್ಚಾಕವು ಮತ್ತೆ ಇವಾಗ ಇದು ಮೀರರಿಂಗ್ ವರ್ಕ್ ಮಾಡ್ತ ಲೆ ಹ್ಯಾಂಡ್ ವರ್ಕ್ ಮಾಡ್ತೀವಿ ಮೀರರಿಂಗ್
ಹಾ ಹಾ ಹಾ
ಆ ಮತ್ತೆ ಇವಾಗ ಹ್ಯಂಬ್ರೈಡಿಂಗ್ ಇವಾಗೆಲ್ಲ ಕ್ಲಾತ್ ಮೇಲೆ ಎಲ್ಲ ಪೇಂಟಿಂಗು ಅಂತವೆಲ್ಲ ಮಾಡ್ತೀನಿ ಮೇಡಮ್ ಮನೆಯಲ್ಲಿ
ಹೌದಮ್ಮ
ಹ ಹಊನ್ ರೀ ಮೇಡಮ್
ಹ ಈಗ ಇದು ಬ್ಲೌಸ್ ಹೊಲಿತೀನ ಅಂತ ಅಂದ್ರಮ್ಮ ಬ್ಲೌಸ್ ಯಾವ ರೀತಿ ಹೊಲತ್ರಮ್ಮ ಹೆಂಗೊಂದು ಒಲ ಒಳಿಯಕ ಅಮೌಂಟ್ ಎಂಗ
ಈಗ ಸಿಂಗ ಹಂಗೆ ಮತ್ತ್ ಇವಾಗ ನಮಗ್ ಸಾದ ಬೇಕು ಅಂದ್ರೆ ಮೇಡಮ್ ನೂರು ರೂಪಾಯಿ ತ ಮಾಡ್ತೇವಿ ಮೇಡಮ್ ಸಾದಾ ಅಂದ್ರೆ ಆ ಲೈನಿಂಗ್ ಆಕಿ ಕ್ಯೂಲಿಬೇಕಂದ್ರೆ ನೂರ ಐವತ್ತು ಅದು ನಮ್ಗೆ ಇವಾಗ ಅವ್ರು ಒಳ್ಳೇದ ಬೇಕು ಲೈನಿಂಗ್ ಒಳ್ಳದ ಅಂದ್ರೆ ನೂರ ಅರವತ್ತು ಅಂಗ ತಗೊಂತೀವಿ ಮ ನಮ್ ಮತ್ ಮಾಮೂಲಿ ಅಂದ್ರೆ ನೂರ ಮೂವತ್ತು ನೂರ ಇಪ್ಪತ್ತು ಅಂಗ ತ ಹತ
ಹಾ ಹಾ ಹಾ
ಅಂದ್ರೆ ಬಟ್ಟೆ ಮೇಲೆ ಹೋಗುತ್ತೆ ಮೇಡಮ್ ಅದು ಲೈನಿಂಗ್ ಬಟ್ಟೆ ಮೇಲೆ ಹೋಗುತ್ತೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅದು ಹಂಗ ಸಾದ ಹೊಲ್ದ್ರೆ ನೂರ ಐವತ್ತು ಇನ್ನೂರು ನೂರ ಐವತ್ತು ರೂಪಾಯಿ ತಗೊಳ್ತೀರಮ್ಮ
ಹ ಮೇಡಮ್
ಹೂ ಹೂ ಹೂ ಈಗ ಡಿಸೈನ್ ವರ್ಕ್ ಮಾಡಿದ್ರೆ ಯಾವ ರೀತಿ ತಗೊಳ್ತೀರಮ್ಮ ನೀವು
ಅದು ಡಿಸೈನ್ಸ್ ಮೇಲ್ ಹೋಗುತ್ತೆ ಮೇಡಮ್ ಈಗ ಅವಲ್ಲ ಕುಂದನ್ನು ಕುಂದರ್ಸ್ಬೇಕಕ್ ಮೇಡಮ್ ಮತ್ತ ಲ್ಲ ಡಿಸೈನ್ಲ್ಲ ನಮಗೆ ಹೊರಗಡೆಂಗಲಿ ರೆಡಿಮೆಂಟ್ ಯೂಸ್ ಸಿತ ಮೇ ೈ ಮಾಡ ಅದು ಅದೆಲ್ಲ ಹೆಂಗ್ ನಮಗೆ ರೇಟಿನ ಮೇಲೆ ಹೋಗುತ್ತೆ ಮೇಡಮ್ ಈಗ ನಮಗೆ ಹೆಂಗ್ ರೇಟ್ ಬಿದ್ದಿರ್ತ ಅದ್ರ ಮೇಲೆ ಒಂದು ಹತ್ತು ಇಪ್ಪತ್ತು ಜಾಸ್ತಿ ತಗೊಂಡು ಅವ್ರಗ್ ಡಿಸೈನ್ಸ್ ಹೆಂಗ್ ಬೇಕೋ ಆ ಡಿಸೈನ್ಸ್ನ್ ಮೇಲೆ ಇದು ತಗೋಂತೀವಿ ಮೇಡಮ್ ನಾವು ಪೇಮೆಂಟ್ ಮಾಡ್ಕೋತವಿ
ಓಹ್ ಹೊ್ ಹ್ ಹ್ ಅವನ್ನೆಲ್ಲಾ ಸಾಮಾನುಗಳು ತಗೊಂಡ್ ಬಂದು ಅವೆಲ್ಲಾ ಹಾಕಿ ಅದ್ರ ಮೇಲೆ ನೀ ಪೇಮೆಂಟ್ ತಗೊಳ್ತೀರಿ ಅಲ್ವಾ
ಹಾ ಮೇಡಮ್ ಹೌದು ಮೇಡಮ್
ಹಾ ಹಾ ಹಾ ಅಂದ್ರೆ ಕೈಯಿಂದನೇ ಡಿಸೈನ್ಸ್ ಎಲ್ಲ ಆಾಕ್ತೀರಮ್ಮ ನೀವು
ಹೌದ್ ಮೇಡಮ್ ನನ್ ಕಡೆಗೆ ಎಂಬ್ರಾಯ್ಡಡಿಂಗ್ ಮಿಷಿನ್ ಇಲ್ಲ ಮೇಡಮ್ ನಾನ್ ಕೈಯಿಂದಾನೇ ಮಾಡ್ತೀನಿ ಎಲ್ಲ ಹ್ಯಾಂಡ್ ವರ್ಕ್ ಹಾ
ಹ್ಯಾಂಡ್ ವರ್ಕ್ ಇಂದ ಮಾಡ್ತೀರಾ
ಹ ಮೇಡಮ್ ಈಗ ಕಸೂತಿ ಹಾಕದಯ್ತು ಈಗಲ್ಲಮನಿ ಸ್ಟಿಚ್ ಹಾಕ ಾಯ್ತು ಒಂದು ಇವಾಗ ವೆಣ್ಣಿಟಿ ಬ್ಯಾಗ್ ಮಾಡ ಆತ ವೆಣಿಟಿ ಬ್ಯಾಗ್ಸ್ ಸತ್ತ ಹೊಲಿತೀವಿ ಮೇಡಮ್ ನ್ ಮನಲಿ ಪರ್ಸ್ ಗಳು
ಹ ಹಾ ಹಾ ಅವು ಎಲ್ಲ ಯಾವ ರೀತಿ ಮಾರಾಟ ಮಾಡ್ತೀರಮ್ಮ ನೀವು
ಹೌದು ಮೇಡಮ್ ಇವಾಗ ಸಣ್ಣ ಹ್ಯಾಂಡ್ ಪರ್ಸ್ ಅಂತಂದ್ರೆ ಮೇಡಮ್ ಏನು ನಮಗೆ ಡಿಸೈನ್ಸ್ ಬೇಡ ಏನು ಬೇಡ ಹಿಂಗೆ ಮಾಮೂಲಿ ಅಂದ್ರೆ ಆ ಒಂದು ನೂರು ರೂಪಾಯಿ ಹಂಗೆ ತೊಗೊಂತೀವಿ ಮೇಡಮ್ ಮತ್ತೆ ಇಲ್ಲ ನಮಗೆ ಎಲ್ಲಾ ನೀರಾರ ಮರ್ಕಿಂಗ್ ಬೇಕು ಲಮಣಿ ಸ್ಟಿಚ್ಂದ ಎಲ್ಲಾ ಬೇಕು ಕಸ ತುದಿ ಬೇಕು ಅಂತಂದ್ರೆ ಆ ಐದನೂರು ಮುನ್ನೂರು ಇನ್ನೂರು ಹಿಂಗ ತಗೋತೀವಿ ಮೇಡಮ್
ಹಾ ಹಾ ಅದ ಡಿಸೈನ್ ವರ್ಕನ್ ಮೇಲೆ ಅಮೌಂಟ್ ತಗೊಳ್ತೀರನಲ್ಲಮ್ಮ
ಮೇಡಂ
ಈಗ ಡ್ರೆಸ್ ಎಲ್ಲ ಹೊಲಿತೀವಿ ಅಂತ ಅಂದ್ರಲ್ಲಮ್ಮ ಯಾವ ರೀತಿ ಎಂತೆಂತ ಡ್ರೆಸ್ ಹೊಲಿತೀರಾ ಯಾವ ರೀತಿ ಸಲಿತೀರಾ ನೀವು
ಇದ್ರ ಮೇ ಇದ್ರೊಳಗೆ ಅಂಬ್ರೆಲಾ ಬರುತ್ತೆ ಮೇಡಮ್ ಕಟ್ ಡ್ರೆಸ್ ಬರುತ್ತೆ ಮೇಡಮ್ ಈಗ ಮತ್ತೆ ಇವಾಗೆಲ್ಲಾ ವೆರೈಟಿ ವೆರೈಟಿ ಹಾಕೋತಾರಲ್ಲ ಮೇಡಮ್ ನಮ್ಗೆ ಬರಂತ ಡಿಸೈನ್ಸ್ ಅವ್ರು ನಮ್ಗೆ ಈ ಡಿಸೈನ್ಸ್ ಬೇಕು ಅಂದ್ರೆ ಆ ಡಿಸೈನ್ಸ್ ತಕ್ ಂಗೆ ಹೊಲದು ಕೊಡ್ತೀವಿ ಮೇಡಮ್ ಮತ್ತೆ ಅಮೌಂಟ್ ತಗೊಂತೀವಿ
ರ ಎಲ್ಲ ಅವಲಿ
ಹ ಎಲ್ಲ ಹೊಲಿತವಿ ಮೇಡಮ್ ಫ್ರಾಕ್ ಈಗ ಅಂಬ್ರೇಲಾ ಡ್ರೆಸ್ ಎಲ್ಲ ಬರುತ್ತಲ್ಲ ಮೇಡಮ್ ಟಾಫು ಅದು ಒಲಿತೀವಿ ಈಗ ಓಪನ್ ಟಾಫ್ ಅ ಹೊಲಿತೀವಿ ಮೇಡಮ್ ಮತ್ತೆ ಒಟ್ಟು ಅವ್ರು ಯಾವ್ದ್ ಕೇಳ್ತಾರೆ ಅದನ್ನ ಮಾಡ್ಕೊಡ್ತವಿ ಮೇಡಮ್ ಈಗ ಫಾಕ್ ಬೇಕ ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಳಿಗೆ ಫ್ರಾಕ್ ಹೊಲಿಬೋುದು
ಹ ಹ ಹ ಹಾ ಅಷ್ಟೆಲ್ಲ ಮಾಡ್ತಾ ಇದ್ದೀರಿ ಮನೇೆಯಲ್ಲಿ
ಮೇಡಮ್ ಅಷ್ಟೆಲ್ಲ ಮಾಡ್ತಿ ನೋಡ್ರಿ ಮೇಡಮ್ ಮತ್ತೆ ಅದು ಬಿಟ್ಟು ಮತ್ತೆ ಬೇರೆ ಎಲ್ಲ ಇ ಬ್ಯಾಗ್ ಸಾಕ್ತಿಂಬ ನಮ್ಮ ಕೈಯಿಂದ
ಹಾ ಹಾ
ಕ್ರೋಶ ವೈರಿ ಇನ್ ಬ್ಯಾಗ್ಸ್ ಹಾಕ್ತವಿ ಬಾಗಿಲು ಪರ್ದೆ ಬಾಗ್ಲಿಗೆ ಡಿಸೈನ್ ಹಾಕ್ತಿೀವಿ
ಹ ಹ ಹ ಹಾ ಹ ಹಾ ಹಾ್ ಉಲ್ಲನ್ಲಿದ ಮಾಡ್ತೀರನಮ್ಮ
ನಾವುುಲನಿಂದ ಈ ಕ್ರೋಶ ಸೂಜಿಯಿಂದ ಹಾಕ್ತೀವಲ್ಲ ಮೇಡಮ್
ಹ ಹಾ ಹಾ ಅವನ್ನನ್ನೆಲ್ಲವೂ ಡಿಸೈನ್ ಮಾಡಿ ಹಾಕ್ ಹಾಕ್ತಿರೆನಲ್ಲೆಮ್ಮ ಡಿಸೈನ್ ಹಾಕ್ತೀರ ಅವೆಲ್ಲ
ಹಾಕ್ತೀವಿ ಮೇಡಮ್ ಅದೆಲ್ಲಾ ಡಿಸೈನ್ ಹಾಕ್ತೀವಿ ಈಗ ಬಾಗಿಲ ಪರ್ದೆ ಹಾಕತಿವಿಲ್ಲ ಮೇಡಮ್ ಹಬ್ಬೊಗೋಳಿಗೆ ಇಂತವ್. ಕೆಲ್ಲಾ ಉಪೆಗ್ಸ್ತರ ಬಾಗ್ಲು ತೋರಣಗಳ ಅವೆಲ್ಲಾ.
ಹ್ಮ ಹಾ ಹಾ್ ಹಾ ಹಾ
ಆದಮ ಇದು ಮತ್ತೆ
ಹಾ ಕೆಲವೊಂದು ಕ ಇವುಕ ಕುಂದನ್ನು ಕುಂದನ್ಲಿದ್ದಲೇ ಬ ಕೆಲವೊಂದು ಡಿಸೈನ್ ಡಿಸೈನ್ಸ್ ಎಲ್ಲ ಮಾಡ್ತಾ ಇರ್ತಾರಮ್ಮ ಸ್ಯಾರಿಗುಳಿಗೆ.
ಹ ಮೇಡಮ್ ಅದನ್ನು ಮಾಡ್ತೀವ ಮೇಡಮ್ ಕುಂದನಿ ನೀ ಇನ್ ಕುಂದನ್ ಮಾಡ್ತಿವ ಮೇಡಮ್ ಈಗ ಸೀರಿ ಕುಚ್ಚ ಕಟ್ಟತ್ತ. ರಲ್ಲ ಮೇಡಮ್.
ಹಾ ಹಾ ಹಾ ಅದು ಹೆಂಗಮ್ಮ ಒಂದ್ ಸೀರಿ ಕುಚ್ಚ ಕಟ್ಟಿದ್ರೆ.
ಒಂದ್ ಸೀರಿ ಕುಚ್ಚಿ ಕಟ್ಟಿದ್ರೆ ಮುನ್ನೂರು ಅದು ಕುಚ್ಚಿನ ಮೇಲ ಹೋಗುತ್ತ. ಮೇಡಮ್ ಈಗ ದಾರಾನೆ ಇವಾಗ ರೆಡಿಮೆಂಟ್ ಬಂದಿದೆ ಮೇಡಮ್ ಕುಚ್ಚು. ಅದು ತಂದ ಕುಂದರ್ಸ್ಬೇಕಂದ್ರ. ಇನ್ನೂರ ಐವತ್ತಂಗ ತಗೋಂತೀವಿ ಮೇಡಮ್ ಮತ್ತೆ ನಮ್ದೇ ಸ್ವಂತ ಅಂದ್ರೆ ಮುನ್ನೂರು ನಾನೂರು ರೂಪಾಯಿ ಆಗುತ್ತೆ ಮೇಡಮ್ ಮತ್ತೆ ನಮಗೆ ಇದು ದಾರದ್ದು ರೇಷ್ಮೆ ದಾರ ಅಲ್ಲಾ ಮೇಡಮ್ ಕಿ ಕಟ್ಟದು
ಹಾ ಹಾ ಹಾ
ದಾರದ್ದು ನಾವು ಮತ್ತೆ ಕುಂತುಕಿ ಅದೆಲ್ಲ ಆಗ್ಬೇಕಲ್ಲ ಹಿನಾ.
ಹೌದಳಮ್ಮ ಹೌದೆಳಮ್ಮ. ಹಾ ಹಾ ಹಾ ಅದು ಎಲ್ಲ ಮಾಡ್ತೀರಿ. ಅದು ಇದ ಇದು ಸೆರಗಿಗೆಲ್ಲ ಕುಚ್ಚು ಹಾಕ್ತಿರೆನಲ್ಲ ಮೇ
ಹ್ಮ ಹ್ಮ್ ಮೇಡಮ್ ಸೆರಿಗಿಗೆಲ್ಲ ಕುಚ್ಚ ಕಟ್ಟತೀವಿ ಮೇಡಮ್. ಅದ್ರಲ್ಲೇ ಮಣಿದು ಬರುತ್ತೆ ಮೇಡಮ್ ಮ್ ಮಣಿ. ಮಣಿ ಅದ್ರಲ್ಲೇ ಮಣಿ ಹಾಕ್ತೀವಿ ಮೇಡಮ್ ಮುತ್ತು. ಮುತ್ತು ಪೋಣ್ಸಿನ ಹಾಕ್ತಿವಿ ಮೇಡಮ್ ಅದರಲ್ಲಿ.
ಸೂಪರ್ ಕಾಂತವ್ ಹಂಗಿದ್ರ ಚೆನ್ನಾಗ್ ಕಾಂತವಮ್ಮ.
ಹ ಚೆನ್ನಾಗ ಕಾಣುತ್ತ ಮೇಡಮ್ ಎಲ್ಲಾ ಚೆನ್ನಾಗ್ ಅಂದ್ರೆ ಮೆಟೀರಿಯಲ್ಸ್ ಎಲ್ಲಾ ಕ್ಲಾ ಕಾಸ್ಲಿ ಇರತ್ತಲ್ಲಾ ಮೇಡಮ್ ಹ ಮತ್ತೆ ಒಬ್ರು ಮಾಡಸಕೊಂತ ತರ ಒಬ್ರು ಮಾಡ್ಸ್ಕೊಂಡಲ್ಲ ಮತ್ತೆ ಇಲ್ಲಾ ಒಬ್ರು ಸಾದ ಕೇಳ್ತಾರ ಅವ್ರು ಹೆಂಗ್ ಕೇಳ್ತಾರ ಹಂಗ್ ಮಾಡ್ಕೊಡ್ತಿವಿ.
ಓ ಹೋ ಆ ಇದು ಯಾವ್ದು ಚೂಡಿದಾರ್ ಅವೆಲ್ಲ ಅವ್ಕೆ ಏನಾದ್ರು ಡಿಸೈನ್ ಹಾಕೋದು ಅಂತವೆಲ್ಲ ಏನಾದ್ರ ಮಾಡ್ತೀರಾ ನೀವು.
ಹಾ ಮೇಡಮ್ ಹಾಕ್ತೀವಿ ಅದೇ ಗ್ಲಾಸ್ ಮೀರೆರಿಂಗ್ ಮಾಡ್ತೀವಿ ಮೇಡಮ್ ಅದಕ್ಕ.
ಹಾ ಹಾ ಹಾ ಹಾ
ಮತ್ತೆ ಈಗ ಅವ್ರು ಇಲ್ಲ ಗ್ಲಾಸ್ ಮೀರರಿಂಗೆ ಈಗ ಜಾಸ್ತ ತಿ ಮಕ್ಳು ಇಷ್ಟ ಪಡ್ತಾರಲ್ಲ ಮೆನು
ಹಾ ಹಾ ಹಾ ಅದು ಅಂದ್ರೆ ಗ್ಲಾಸ್ಗೋಳೆಲ್ಲ ಹಿಂಗೆ ಇದು. ವಾವೆ ಏ ಅಂಗಡಿಯಲ್ಲಿ ಶಾಪಲ್ಲ ಹೋಗ್ ತೋಗೊಂಡ್ ಬಂದಿರ್ತೀರಮ್ಮ.
ಆ ಮೇಡಮ್ ಅವು ಶಾಪ್ ಎಲ್ ಸಿಗ್ತಾವ್ ಮೇಡಮ್ ಅವನ್ ತಗೊಂಬಂದ. ಹ ವ ಇದು ಫ್ರೇಮ್ ಹಾಕ್ಬಿಟ್ಟು ಅದು ಪ್ರೇಮ್ ಅದು ಗ್ರಿಪ್ ಸಿಗುತ್ತಲ್ಲ ಮೇಡಮ್ ನಾವು ಗ್ಲಾಸ್ ಕೈಯಿಂದಾನೇ. ದಾರ ಅದಕ್ಕೆ ಮತ್ತೆ ಇವಾಗ ಗಮ್ಮ ಹಚ್ಚಿದ್ರೆ ಬಿಟ್ ಬಿಟ್ಬುಡ್ತಾತ್ ಮೇಡಮ್ ಅದೀಕ್ಕೆ ಹ್ಯಾಂಡ್ ವರ್ಕ್. ಮಾಡ್ತೀವಿ ಸ್ ಮೇಡಮ್ ನಾವ್ ದಾರದಿಂದಾನೇ ಅದಕ್ಕ ಹಾಕಿ ಸ್ಟಿಚ್ ಮಾಡ್ತೀವಿ.
ಹೌದಮ್ಮ ಈ ಲಂಬಾಡಿ ಡ್ರೆಸ್ ಗೊಳೆಲ್ಲ ಹೊಲಿತಾರಲ್ಲ ಅ ಅದುನ್ನು ಸಹ ಹೋಲಿತಿ. ತಿರಾ ನೀವು.
ಹ ಮೇಡಮ್ ಅದುನ್ನು ಹೊಲಿತೀವಿ ಮೇಡಮ್ ಮತ್ತ ಅದನ್ನೇ ಮಾಡದು ಮೇಡಮ್ ನಾನ್ ಜಾಸ್ತಿ.
ಓ ಹ್ಮ್ ಹ್ಮ್ ಹ್ಮ್ ಹೆಂಗೆ ಮಾ ಅದು ಎಷ್ಟ ದಿವ್ಸ ತಗೊಳ್ಳುತ್ತೆ ಅದು ಟೈಮು.
ಮೇಡಮ್ ಅದು ಡಿಸೈನೀನ್ ಮೇಲ ಹೋಗುತ್ತೆ ಮೇಡಮ್. ಈಗ ಒಂದ್ ಡಿಸೈನ್ ನೈಸ್ ಬರ್ತವ ಮೇಡಮ್ ಅಂದ್ರ ಅಷ್ಟ ಟಫ್ ಇರಲ್ಲ. ಒನ್ ಡಿಸೈನ್ ಬಾಳ ಟೈಮ್. ತಗೊಂತೆೆ ಮೇಡಮ್ ಈಗ ನಮ್ ಕಡೆಗೆ ಒಂದು ಡಿಸೈನಂಗ್ ಕಾರ್ಡ್ ಇತ್ತು ಅಂದ್ರೆ ಅದನ್ನ ತೋರಿಸ್ತೀವಿ. ಈಗ. ನಿಂದು ತೋರ್ಸಿದ್ರೆ ಅದು ಯಾವದೇ ತೋರ್ಸ್ತಾರ ಅದ್ರ ಮೇಲೆ. ನಾವ್ ಅವ್ರಿಗೆ ಡೇಟು ಇಷ್ಟು ದಿನ ಆಗುತ್ತೆ ಎಷ್ಟು ದಿನ ಇಲ್ಲ ಅಂತೇಳಿ ಟೈಮಿಂಗ್ ಕೊಡ್ತೀವಿ ಮೇಡಮ್.
ಹ್ಮ್ ಹ್ಮ್ ಹ್ಮ್ ಹ್ಮ್ ಅದು ಬಾಳ ಕೈ ಹಿಡತ್ತಲ್ಲಮ್ಮ ವರ್ಕ.
ಹ ಮೇಡಮ್ ಬಾಳ ವರ್ಕ್ ಮೇಡಮ್ ಅದು ಕುಂತು ಯಾವಾಗು ಮತ್ತೆ ಕಣ್ಣಿಂದ ಅದ. ಕಣ ಕಣ್ಣಿಟ್ಟು ನೋಡಿ ಹಾಕ್ಬೇಕಲ್ಲ ನೀವ.
ಹೌದೌದ ಹೌದಮ್ಮ. ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ ಓಟ ಮನೇಲಿ ಇದ್ಕೊಂಡ್ ಏನ.
ಆ ಮೇಡಮ್ ಮತ್ತೆ. ಮನೇಲಿ ಸುಮ್ನೆ ಕುತ್ರೆ ಬರ್ಬೇಕಲ್ಲ ಮೇಡಮ್ ಈಗ.
ಹ ಹೌದಳಮ್ಮ ಹೌದಳಮ್ಮ.
ಹ್ಮ್.
ಇವ ಕಸ್ಟಮರ್ ಎಲ್ಲ ಬಹಳಷ್ಟು ಜನ ಬರ್ತಾ ಇದ್ದಾರಮ್ಮ ನಿಮ್ ಕಡೆ.
ಹ ಆ ಮೇಡಮ್ ಬಾಳಷ್ಟ ಜನ ಬರ್ತಾರ ಮೇಡಮ್ ಎಷ್ಟ ಆಗ್ತವ ಅಷ್ಟ್ ಮಾಡಿ. ಕೊಡ್ತೀವಿ ಮೇಡಮ್ ಕೈ.
ಹಾ ಹಾ ಹಾ. ಮನೇಲಿ ಕುತ್ಕೊಂಡು ಏನಿದೆ ತಗೊಳಮ್ಮ ಮಾಡ್ಬೇಕಲ್ವಾ.
ಹ ಮೇಡಮ್ ಮಾಡ್ಬೇಕಲ್ಲ.
ಹ್ಮ್ ಅದ್ರ ಜೊತೆಗೆ ನಿಮ್ ಜೊತೆ ಏನಾದ್ರರು ಸ್ವಲ್ಪ ಜನ ಇಟ್ಕೊಂಡಿದ. ಇದಿರಮ್ಮ ಟೈಲರಿಂಗ್ ಮಾಡ್ಕೊಳಕ. ಈಗ ಬಹಳಷ್ಟು ಜನ ಆಗ್ತಾರ ಅಂದ್ರೆ ನಿಮ್ ಜೊತೆಗೆ ಒಂದ್ ಇಬರು ಮೂವರ್ನ ಇಟ್ಕೊಂಡಿದ್ದೀರಾ.
ಹ ಬರ್ತಾರ ಮೇಡಮ್ ಒಂದ್ ಇಬ್ರು ಬರ್ತಾರ. ಹ ಏನಾರ ಅಷ್ಟೇ ಹೆವಿ ವರ್ಕ್. ಇದ್ರೆ ಹೇಳಿರ್ತೀವಿ ಬಂದ್ ಮಾಡ್ತಾರ ಮೇಡಮ್ ಅವ್ರ ನಮ್ಮ ಮನೇಲೆೇ ನಮ್ಮ ಅತ್ತಗಿ. ನಮ್ಮ್ ತಮ್ಮನ ಹೆಂಡತಿ ಅವ್ರು ಇದ್ದಾರೆ. ಮೇಡಮ್ ಅವ್ರಿಗೆ ತಗೊಂತೀವಿ ಮತ್ತ ಹೊರಗಿನವ್ರು ಯಾರಾರು ಬರ್ಬೇಕಂದ್ರೆ. ಅದು ಬಾಳ ಹೆವಿ ವರ್ಕ್ ಆಗುತ್ತಲ್ಲ ಮೇಡಮ್ ಅವರು ಅಮೌಂಟ್ ಜಾಸ್ತಿ. ಕೇಳ್ತಾರ.
ಹಾ ಹಾ ಹಾ ಹಾ. ಇದು ಡಿಸೈನ್ ಹಾಕದು ಅಂತವೆಲ್ಲಾ ಬಾಳ ಹೆವಿ ಆಗುತ್ತೆ ಅನ್ಸುತೇನಮ್ಮ.
ಮೇಡಮ್ ಮತ್ತ ಅವ್ರಿಗೂ ಕೊಡ್ಬೇಕಲ್ಲ ಮೇಡಮ್ ನಮಿಗ್ ಗಿಟ್ಟಲ್ಲ.
ಹೌದಮ್ಮ ಹೌದು ಹೌದು ಓ ಹ್ಮ ಹ್ಮ. ಹಂಗಾಗಿ ಜಾಸ್ತಿ ಇದ್ದಾಗ ಮಾತ್ರ ಅವ್ರನ ಕರ್ಸ್ತರಿ.
ಹಾಂ ಮೇಡಮ್ ಜಾಸ್ತಿ ಇದ್ದರೆ ಮತ್ತೆ ಮಾಡ್ತೀವಿ ಮೇಡಮ್ ಕರ್ಕೊಂಡು ಬಂದು ಕರ್ಕೊಂಡು ಮಾಡ್ತೀನಿ ಮೇಡಮ್ ಇಲ್ಲ. ಇಲ್ಲ ಅಂದ್ರೆ ನಾನ ಒಬ್ಬಳೇ ಮಾಡ್ಕೊಂತೀನಿ.
ಹಾ ಹಾ ಹ್ಮ್ ಹ್ಮ್ ಹ್ಮ್ ಚೆನ್ನಾಗ್ ಮಾಡ್ತಾ ಇದ್ದೀರಿ ಅಂಗಿದ್ರೆ. ಇವು ಮದ್ವೆ ಬಟ್ಟೆಗಳೆಲ್ಲ ಬರ್ತಾವ ಅವನ್ನೆಲ್ಲ ಹೊಲಿತೀರಾ.
ಆ ಮೇಡಮ್ ಹಾಕಿರ್ತಾರ್ ಮೇಡಮ್ ಔಸತಿಗೂ ಇದದು ಮಾಡ್ಕೊಡ್ತಿವಿ ಮೇಡಮ್ ಹೊಲೆದು ಕೊಡ್ತತಿವಿ. ವರ್ಕ್ ಹೇಳ್ರೆ ವರ್ಕ್ ಮಾಡಕೊಡ್ತೀವಿ.
ಹಾ ಹಾ ಹಾ ಹಾ ಪುಟ್ಟ ಯಾವ್ದಾದ್ರರು ಮಾಡ್ತಾನೆ ಇರ್ತೀರಲ್ಲಮ್ಮ
ಹ ಮೇಡಮ್ ಯಾವಧಾರ ಒಂದ್ ಮಾಡ್ತಾನೆ ಇರ್ತೀನಿ ಸುಮ್ನೆ ಕೂಡ ಅಲ್ಲ
ಹ ಹಾ ಹಾ ಸರಿ ಸರಿಯಮ್ಮ ಮಾಡ್ತೀನ್ ತಡಿಯಮ್ಮ
ಹಾ ಸರಿ ಮೇಡಮ್ ಓಕೆ
ಓಕೆ
ಹ